ಹಾ ಇದು ಖಾನಾಪುರ್ ನಿ ಮೂರು ದಾಟಿತನ
ಆಡ್ನಡಿ ಬಂದಂತಯ
ಇದು ಆಡ್ನೇರಿ ಬಸ್ ಅಲ್ಲ ಎಕ್ಸ್ಪ್ರೆಸ್
ಯಾರಾರ ರೀ ರಜಾನನಾ
ನಾನು ರೆಡ್ಡಿ ಆದಿ
ಊರಿ ಇವತ್ತನಂತ
ಯಾರ
ಹಾ ರೈಟ್
ಊರ್ ಇತ್ತನಂತ ಹಾಸ್ಲಿ ಯಾಕ ತ್ ನವು ಐವಿ ಅವರಡ್ಡೆ
ಹಷ್ಟತನಗ
ಹಾಸ್ಟ್ಲಿ ಇತ್ ಅಂತ ಹೇಳ್ದ ಹಾಸ್ಟ್ಲಿ ಹ ಬ ಅಂತಿದ್ದ ಆಗಲ್ಪ ನಾನು ಅಲ್ಲಿ ಊರ ಊರಾ ಡೆತ್ ಆಗ್ಯಾರ ಅದಕ್ಕೆ ಅವರು ಗಂಟೆನೆನು
ಹ್ಮ ಹಾ ವಿಸ ಮಾಡ ಮತಾರ
ಬರ್ತ್ತನ್ ವಿಷಲ್ ಮಾಡಟಿ
ಮತ್ತೆ ಅದ ಗೊತ್ತ ವಿಷದ ಮಾಡ್ದ ಚಂದಿಲ್ಲ ಸುಮ್ಮ
ಆತಾ
ಎಂತ ಅಂತ ಹೇಳ
ಬೈಕ್ ಎತ್ತ
ಹಾ
ಹ್ಚ್ ನೀ ಹೋದ್ರ ನಡತ ಅಂತ ಹೇಳ ನಂಗ ಹೊಂಟಿದ್ದು
ಜ ಬಿರಿಯಾನಿ ಬಿರಿಯಾನಿ
ನಿಂನೌನ್ ಅಲ್ಲಿ ಊರಾಗ ದೆತ್ತ್ ಅಗಾರೋ
ಹ ಹೌದಲ್ಲ ಹೋಗದು
ಹ
ಬಸ್ಟ್ಯಾಂಡಗ ಬಸ್
ಬಸ್ ಆದದ ಈಗ ಹೋಗಕ್ ಹೋೋಗಮ್ಮ ಬೈಕ್ ಆದದ ಬೈಕ್ ತಗೊಂಡ ಹದ
ಬೈಕ್ ನಿಂಬದ ಆ ಮ್ಯಾರ ಚಂದ ಯಾರ
ಅ ದೋಸ್ತ ಆದಾರಿ
ಹ ನದ ಹೇಳನು
ಮುಂದಿಂದ ಪ ಇದಾಗ್ಯಲ್ಲ ಪಂಚರ್ ಆಗ್ಯದಲ್ಲ
ನನ್ಸರಿ ಅದು ಮತ್ತೆ
ಪಂಚರ್ ಪಂಚರ್ ಆಗಿಲ್ಲ ಹೂಬ್ಲೆಸ್ ಅದ
ಹಾ
ಜಂಪಿ ಬ ನಾನು ಮಾಲಿಂಗ ನಾಗೆ ಹೋಯ್ದ ಹೊಡಗೇರಿ ಅವತ್ತ
ಹಾ
ಹ ಊಟ ಮಾಡಕ್ ಹೋಗ್ವಿ ಕೆಂಪಿ ಬತಿ ಅಂದ ಮುಂದೆ ಬೆಂಡಾಯ ಸ್ವಲ್ಪ
ಏನ್ರ ಸೆರ್
ಹ್ಮ ಎಕ್ಸೆಲ್ ಮಾಡ್ತಿದ್ರು ಇಲ್ಲ ಅದ ಅದೇ ಬರ್ತದೆ ಗ್ಯಾಸ್ ವೆಲ್ಡಿಂಗ್ ಮಾಡೋ
ಹ ನಿಮ್ಮ ಗೌರತ ನಿಮ್ಮ
ಹ್ಮ್ ಮಾಲಿಂಗನ್ರ ಬರ್ತ ಅಲ್ ಮತ್ತವ ತೂರಿ
ಇವತ್ ಮನೆಗ್ ನೋಡದಲ್ಲೆ
ಹಾ
ನಿನ್ ಯಾರತ್ತ
ಇನ್ನೇನ್ ಅವ್ರದ್ದ ಇತ್ತು ಬರ್ತ ಅಲ್ ಮತ್ತೆ
ಹರರಡು ದಿವಸ ಇವತ್ ಆದ್ಮ ಮಣ ಬರ್ತನ್ಐ
ಬಾಯ ಇರುಲ್ ಬಾ ನಿಮ್ಮಣ ಬಾ ನೀನ್ ನನ್ ತಿಂತಾನೆ
ಹ ಚಂದಂದ್ರಣ್ಣ ಮಾತಾತ ಮ್ರ್
ಬರುಲು ಬಾರ ಅವನನು
ರಾಿ
ಹ ಹಾ
ಎ ಸ
ಎರಡೆ
ಹಾ
ೌಟ ಸಂದ
ನಿನ್ನೆ ನಿನ್ನೆ ಏನತ್ತು
ನಿನ್ನ ನಿನ್ನೆನೆ ನಿನ್ ನೈಟ್ಬ ಆಗತ್ತಾ ಮೊನ್ ಮೋನ್ಯ ರಾತ್ರಿ ಜ್ಯೋತಿದ
ರಾತ್ರಿ
ನೆನ್ನೆ ನೆನ್ನೆ ಮಧ್ಯ ಹಲೋ
ಹಲೋ
ಹಾ
ನಿನ್ನೆ ರಾತ್ರಿ ಬಾತವೇ
ನೆನ್ನೆ ಮಧ್ಯಾಹ್ನ ಬಿತಾ ಬೇಟೆಗಳು
ಅದೇ ಇವಾಗ ಮಾಡ್ತಾರೆ ಅಲ್ಲ ಇನ್ನೇ ಮಾಡಿಲ್ಲ ರೆ ಇವ ತ ಒಂದ ಸರ್ ಕ
ಐದು ವರ್ಷ ಫುಲ್ ಒನ್ ಡೇ ಫುಲ್
ಹಾ
ಆಯ್ತು
ಮೊರಾ ಮುಗಿತ ನಿಮ್ಮ ಊರ
ಮುಗತ್ ನಿನ್ನ ನೈಟ್ ಮುಗ ನಿನ್ನ ಸಾಯಂಕಾಲನೆ ಮುಗಿತು
ಅವರಾಗಯ ಒಂದೇ ಊರ ಒಂದೇ ಸತಿ ಬಿಡು
ಹೆಂಗಯ್ತ ಮೊರಾ ನಿಂಬಲ್ಲಿ
ಆಯ್ತು
ಚಂದ ಆಯ್ತ ಏನ್
ಹಾ ಚೆಂದ
ಸಣ್ಣದಾದ ಬಿಡು ನಿಮ್ ಊರ ನಿನಗೆ ಸರಿಯಾಗಿ ಆಯ್ತು ಸಣ್ಣದಾದ್ ನಿಮ್ಮರು ಸರಿಯಾಗಿ ಆತದಂಗಗೆ
ಮಹಾರಾಷ್ಟ್ರಬನ್ನಿ ಹೊಳೆನಪ್ಪ ಮೂರಷ್ಟ ಇಲ್ಲ ಪಾಸು
ನಮ್ಮೂರಷ್ಟ ಇಲ್ಲ ಬಿಟ ನಮ್ಮ ನಮ್ಮ ಇದುರಾಸ್ಟು ಇಲ್ಲ
ಹಾ
ನಮ್ ಏರಿಯದಷ್ಟು ಇಲ್ಲ ನಿಮ್ಮ್ ಊರು
ಹ
ಹ ಹಾ ಹೌದು ಇಲ್ಲ ಚಲೋ ಅದೇ ಬಿಡು ನಿಮ್ಮ ಊರು
ಹಾ
ಚಲೋ ಆದ ನಿಮ್ ಊರು ಅಂದೇ
ನಮ್ ಮೂರು ಹೊಲ್ಸದಲ್ಲ ಎಷ್ಟ ಅಂದ ರೊಡಿ ಈಗ ಸ್ವಲ್ಪ ಹೊಲ್ಸವ ಗೊಬರ ಅದ ಆಕಿ ಆಾಕಿ
ಹಾ
ಒಣ ಹೊಲ್ಸ ಇಲ್ಲ ಅಲ್ಲಂದ ಅಷ್ಟ ನಿಂದಿರ್ತಾವ
ಹ್ಮ್
ಕ್ಯಾತ್ ನ ಆಗ ನೋಡಿದ್ರಲ್ಲಿ ಕ್ಯಾತ್ ನ ಒಂದ್ಸತ್ ಹೋಗಿದ್ಯಾ
ಕ್ಯಾತ್ನಾ ಹೋಗಿದ್ನಪ್ಪೋ
ಹೋ ಬೈಕ್ ಬೈಕ್ ಸತ್ತೋದರ ಹೋದವರು ಹಾ ಎನ್ ಹೆಚ್ ಅಲ್ಲ ಹೆಡ್ ಮಾಸ್ಟರ್ ಅಲ್ಲೇ ಇದಲ್ಲ ಹೈವೇ ಆದ ಹೈವೇ ನೋಡ್ನ ನಾನು ಹುಟ್ಟಿದಾಗಿಂದ ಹಾಗೆ ಆದ
ಹ್ಮ್
ಆವಾಗ್ಲಿಂದ ಹಿಂಗೆ ಅದಾವ ರೋಡ್
ಈ ಕಾಲೇಜ್ ಎಲ್ಲಿ ಹೋಗ್ತರಿ ನಿವು
ಹಾ
ಕಾಲೇಜ್ ಎಲ್ಲಿ ಒದ್ದೆ
ಯಾರು
ಏನ್
ಹಾ ಇಲ್ಲಿ ದನ ಕಾಯೋನು
ಅಲ್ಲೋ ಅದ ಅಲ್ಲೇನೋ ವೆಟ್ರನರಿ ಮಾಡಿ ಅಂತಲ್ಲ ಏನ್ ಮಾಡಬೇಕ್ ಅದಲ್ಲ
ಮತ್ತಪ ನಮ ದೋಸ್ತ ಅ ನೋಡುವ ರೈ ರೈಟ್ ಕೇಳ್ ನೋಡು ಕೇಳು ಕೇಳ ಮಾಡುತ್ತಾನ್ ನೀನ್ ಪಾರ್ಲರ್ರ್ ಇದ್ದಾನ ನೋಡು ಕೇಳು ಎಂಗ್ ಮಾಡೋದು ಕೇಳು
ಹೇಳೋ ಹೇಳು ಹಂಗ್ ಯಾಕ ಮಾಡ್ತೆ
ಆ ನಿಮ್ಮ ಊರ್ ನವ್ರು ಮಾಡ್ತಾರ ಇನ್ ಯಾರು
ಮಾಡ್ಕಳ ಅದಿಕ್ಕೆ ಆಯ್ತು ಇನ್ ಎಷ್ಟ ದಿನ ಅದ
ಅಕ್ ಬತ್ತಿರ್ತಾರಲ್ಲ ಇವು ಆರ್ನೇ ತಿಂಗಳು ಎಲ್ಲ ಹೋಗೆ ಹ್ಮ ಈ ತಿಂಗಳ ಲಾಸ್ಟ್ ಅದೇನ ಮುಂದಿನ ತಿಂಗಳ ಹದಿನೈನೇ ತಾರೀಕ್ ಲಾಸ್ಟ
ಹಾ
ಹಾ
ಈ ತಿಂಗಳು ಲಾಸ್ಟಾ ಹ್ಮ ಹ್ಮ
ಹಾ ಆರ್ನೇ ತಿಂಗಳ ಹಾಕಿದಿವಿ ಹೋದ್ ವರ್ಷ ನಾ ಆಯ್ಕಿದಾಗ ಆರನೇ ತಿಂಗಳಾದಗ ಹಾಕಿನ್
ಹೌದ ಈ ವರ್ಷ ಒಂತಿಂಗ್ಳು ಮುಂಚೆನೆ
ಅದ ಸೇವೆ ಮುಟ್ಟಾರ ಅಷ್ಟೇ ನೋಟಿಫಿಕೇಶನ್ ಬಂದ್ರು
ಹ್ಮ್ ಹ್ಮ್
ನಾ ನಿನ್ ಆಟ ಸೇಮೆ ಪ್ರತಿ ವರ್ಷ
ಹೇ ಇಲ್ಲ ಒಂದು ತಿಂಗಳು ಮುಂಚೆನೆ ಬಿಟ್ರು ಈ ವರ್ಷ
ಎಷ್ಟ ಜನ ಆಕಿರ್ ನಿಮಾರ ಆಕ್ಯರಲ್ ಇವಾಗ
ಯಾರು ಹಾಕಿಲ್ಲ ಹಾಕ್ಬೋತಿ ಇವತ್ತು ನಾಳೆಲ್ಲ ನಾಡ್ದ ಹಾಕ್ಬೋ
ಬಿಡಿದಡ ಅಷ್ಟೇ ಅಲ್ಲ
ಹಾ ಹಲೋ
ನಯ್ಕಲ್ಲ ಎಲ್ಲಿ
ಮನೆಗ್ನೋಳಗಿನ್
ಒಳಗ್ ಬಿಟ್ಟ್ರ
ಏನ
ಯಾರ್ ಯಾರ್ ಸತಾರ
ಅದೇ ನಮ್ಮ ಊರಾಗೆ ಮಾಲಿಗ್ನಾರ ಮನೆ ಅನ್ತಾದು
ಏನಾಗಿತ್ತು ಸರ್
ಹಾಲ ನಂತ ನಮ್ಮ ನಮ್ಕಿನ ಎರಡ್ ವರ್ಷ ಸೀನಿಯರ್ ಎರಡ್ ವರ್ಷ ಮೂರ್ ವರ್ಷ ಇದೆ ಸೀನಿಯರ ಹೊಳಗೋಯನಾ ಹೊಳಿಗೋಯ್ ಇಸಡಕ್ಕೆ ಅಲ್ಲಿ ತಂಬನ್ಗೆ ಸ್ಟೆಪ್
ಆ ಹಲೋ
ಏನಾ
ಹಾ ದಮ್ಬಗಿನ ಮುಳುಗಿ ಎದ್ದ ಸತ್ತಾನ್
ಹಾ
ಹಾ
ಎಲ್ಲಿ ನಿಮ್ ಅದ ಸಣ್ಣ ಅತ್ತೆ
ಸಂಬಂಧ ಸ್ವಲ್ ತಪ್ಪಐತ ಇರಲ್ಲ ಏನ್
ಹಾ
ಇನ್ನ ಬ್ಯಾಸಗಿ ಬಂದಬಿತ್ದಾದ ಯಾವಾಗ ಹೊಳ ಗ ಪೀಳಿಗ ಹೋಗಿಲ್ಲ ಏನು
ಹಾ
ಸಿಕ್ಕದ ಏನ್ ಹರಕಂದ ಹೋಗ್ಯದ ಏನ್ ಸಿಕ್ಕದ
ಸಿಗ್ತಾನಂತ ಅಲ್ಲಿ ಗುಳ್ಳೆ ಅಲ್ಲಿ ಮುಳುಗಿದಲೇ ಸತ್ತನಂತ ಅಲ್ಲಿಯ ಸಿಗ್ತಾನ್
ಯಾರ ನೋಡ್ರಿ ಅವ್ನ್
ಅದ ನೋಡ್ರಿ ಅಷ್ಟ ಸುಮ ಮುನುಗ್ಯಾನ್ ಏಳ ಅಂತ ಅನ್ಕೊಂಡ್ರ ಅವರ
ಹಾ
ಟ್ಯಾಗೋಲಾಗಿ ಸತ್ತಬಿಟ್ಟನ್ ಅಲ್ಲೇ ವೋಲಗ
ಮುಂಜ್ಯನ್ ಏನ್ ಇವತ್ ಮುಂಜಾಯಲ್
ಹಾ
ಕಾಲೇಜ್ ಹೋಗೋ ಟೈಮ್ ಗೆ
ಅರ್ಧ ದಾಸ ಐತೆ ಹಂಗ ಮುಳುಗಿ
ಕಾಲೇಜ್ ಬರೋ ಟೈಮ್ ದಾಗ ಸತ್ತನು ಸಿದ್ದು
ಹಾ
ಬರಬೇಡ ಅಂತ ಹೇಳಿದ ಸುಮನೆ ಬಂದ್ ಇವ್ನು
ನಾ ಹಾಕಿದ ಅಟೆಂಡನ್ಸ್ ಹಾಕಿದ್ ಸರ್ ಮೂತ್ತಪ್ ಸರ್ ಗೆ ಮೂತ್ತಪ್ ಸರ್
ಆ ಬರಲಿಲ್ಲ ಅಂದ್ರು ನು
ಬರ್ಲ್ದೂರ ಹೆಂಗೆ ಹಾಕ್ತಾರೆ
ಕಾಲು ಬಂದ ಒಳಾಗ ಗೊತ್ತಾಗೇಟ್ ಏನ್
ಹ್ಮ್ ಕಾಲೇಜ್ ಬತಾ ಇಲ್ಲ ಅಲ್ಲೇ ಒಂದು ಎಲ್ಲಿಂತ ಕಾಯ್ತಿದೆ
ಹಾ
ಕಾಲೇಜ್ ಬಂದ ಮೇಲೆ ಗೊತ್ತ ಆಗ್ಯದ ಲೆ ಇಲ್ಲ ಇಲ್ಲಾಂದ್ರೆ ಅಲ್ಲೆ ಹಿಂದಕ್ ಆಯ್ತಿದೆ
ಇ ನೆಟ್ವರ್ಕ್ ಬರವಲ್ತಾ ನೆಟ್ವರ್ಕ್ ಬರವಲ್ತಾ ಇಡ್ತೆನ್